ಹಲೋ ಕೆಳುತ್ತಾ?
ಎನು ಕೋಷನ್ ಗಿಷನ್ ಕೇಳ್ಬೇಕನ ಏನ್
ಹಲೋ
ಹಾ ಅಣ ಹಲೋ
ಆರ್ಡರ್ ಮಾಡಿದಲ್ಲ ಬಡತ್ತಾ?
ಹಾ
ಹಲೋ
ಹ ತಾಪಾ
ಹಾ ಅಣ.
ಹ ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದಾ ಫ್ಲಿಪ್ಕಾರ್ಟೊಳಗ.
ಏನೆನ ಹ್ಮ್ ಹ್ಮ್ ಹ್ಮ್ ಬಂದೇನಣ. ಹಾ ಅಣ್ಣ ಸ್ವಲ್ಪ ಅ ಗಾಳಿ ಸೊಂಡು ಬಾಳ ಹೊಂಟದಣ್ಣ ನಿಂಬಲಿ.
ಹ್ಮ್ ಬರೇ ಬ್ಯಾಗ್ರೌಂಡ್ ಅದೇ ಸೌಂಡ್ ಒಂಟದ ಗಾಳಿ
ಹ
ಹ ಅಣ್ಣ.
ಎಲ್ಲ ಚೊ ಐತಲ್ಲ ಚೊಲೋ ಬರ್ತ್ ಏನ್ ಅಂದೇ.
ಹಿರ್ ಇರೋಣ ಅವ್ನ ಸ್ವಪ್ ನಾನೆ ಇದು ಸ್ಪೀಕರ್ ದಾಗ್ ಇಟ್ ಮಾತಾಡ್ತನ್.
ಹಲೋ
ಹ ಅಣ್ಣ ಈಗ್ ಮಾತಾಡ್.
ಹಾ ಅದೇ ಪ್ರಾಡಕ್ಟ್.
ಹಾಣ್ಣ ಪ್ರೊಡಕ್ಟ್.
ಹ ಅಣ್ಣ. ಇರ್ಬ್ ಇಯರ್ ಇಯರ್ಫೋನ್ಐತಿಲ್ಲ ಅಚ್ಛಬಿಡಣ್ಣ ಸೌಂಡ್ ಸ್ವಪ್ ಇದ್ ಕ್ಲಾರಿಟಿ ಬರ್ಲಿಗ್ಯದ.
ಸ್ವಪ್ ಬಾಳ ಕಟ್ ಕಟ್ ಒಂಟತ. ಇಲ್ಲ ಫೋನ್ ಸ್ಪೀಕರ್ ದಗ್ ಇಡು ಫೋನ್ ಸ್ಪೀಕರ್ ದಗಿಡನಾ ಫೋನ್ ಸ್ಪೀಕರ್ದಾಗಿ. ಮತ್ತೆ ಸಪ್ ಜಾಸ್ತಿ ಕಿವಿ ಬಲ್ಲಿ ಇಟ್ಟ್ ಇಟ್ಟ್ಕೊಂಡು ಮಾತಡ್ ಅಣ್ಣ. ಹಲೋ
ಹಲೋ
ಹಾಣ್ಣ ಈಗ್ ಕ್ಲಿಯರ್ ಕೇಳ್ತದ ನೋಡ್.
ಆಲ್ ಅಲ್ಲ ಮನ್ನೆ ಆರ್ಡರ್ ಮಾಡ್. ತಿರಲ್ಲ ಚಲೋ ಬರ್ತೇನ್ಪ ಅಂತ್ ಅಂದೇ.
ಏನ್ ಅಣ್ಣ.
ಹಾ ಚಲೋ ಬರ್ತೇನ್.
ಏ ಅಣ್ಣ ಫಸ್ಟ್ ಕ್ಲಾಸ್ ಅಣ್ಣ ಬರೆ ಎರಡ್ನೂರ ಎಂಬತ್ಏನ್ ಮುನ್ನೂರ್ ಅದ ಅಣ್ಣ ಅದಕೆ ಎಂಟ್ ಅತ್ತಿ ಕುದುಸ್ಬೋದು.
ಹೌದಾ
ಹಣ್ಣಾ ಎಂಟ್.
ದಿನ ಯೂಸ್ ಮಾಡ್ತೇನ್ ಅದನ.
ಎಲ್ಲಣ್ಣ ಈಗ್ ಜಿಮ್ ಹೋಗೋದ್ ಬಿಟ್ಟಿನ್ಲ್ಲ ಅಣ್ಣ ಯೂಸ್ ಮಾಡಲ್ಲಗ್ಯಾನ್. ಮೊದ್ಲು ಯೂಸ್ ಮಾಡ್ತಿದ್ದ ದಿಸ ಐದ್ ಐದ್ ತತ್ತಿ ದಿಸ. ಜಿಮ್ಗೊತ್ತಿದ್ದಿಲ್ಲ ಅವಾಗ್ ಅಣ್ಣ ತಿಂತಿದ್ದೆ ಈಗ್ ಏನ್ ಜಿಮ ಇಲ್ಲ ಏನಿಲ್ಲ.
ಯಾಕ್ ಬಿಟ್ಟೆ.
ಅವು ಹುಡುಗರು ನಾಕೈದು ಮಂದಿ ಸೇರಿ ಹಚ್ಚಿದೀವಣ್ಣ ಜಿಮ್ಗೆ.
ಹಾ
ಅವ್ ಬರಂಗ ಬಂದು ಆಮೇಲೆ ಬಿಟ್ಬಿಟ್ಟು ನಾವೊಬ್ಬನೆ ಮತ್ತಿನ್ನ ಒಂದ್ ತಿಂಗಳು ಒಡ್ದನ.
ಹಾ ಹಾ
ಒಬ್ಬನೆ ಬ್ಯಸರೖತಿ ತ ಬಿಟ್ಟ್ ಬಿಟ್ಟೆ.
ತಿನ್ನ ಇಲ್ಲಲ್ಲಾ ದೂರ ಆದದ.
ಹೌದ ನಡ್ಕೋತವ ತ್ರಿಲಸಿ.
ನಾ ನಾನು ಕೆಳಗಡೆ ಓತಿದ್ನೆವಾಗ ಒಂದ್ ತಿಂಗ್ಳ್ ಹೋದೆ. ನನಗ್ ದಾರಿನು ದೂರ ಆಯ್ತು ಸುಮ್ಮನೆ ಪೆಟ್ರೋಲ್ ಎಲ್ಲ ಶಾರ್ಟೇಜ್ ಆಕತ್ತಲ್ಲ. ಅದನ್ನಾಯ್ತು ಮತ್ ಮನ್ಯಾಗ ಒಂದ್ ಮದ್ವಿ ಬಂತ.
ಹ್ಮ್ ಹ್ಮ
ತೆಗಂದ ಗ್ಯಾಪಾಯ್ಬಿಡ್ತ್ನಂದು ಹುಂ ಇಲ್ಲೋಗಿದ್ದೆ ನೀವಾದಲ್ಲಿ ನೋಡಕ
ಹ ಅಷ್ಟೊಂದ್ ಸರಿಗಿಲ್ಲಣಿ. ಸುಮ್ಮ
ಹಾ
ಅಯ್ ತಳದ ಹಚ್ಬೇಕಂದ್ರೆ ಅದೊ ಅಂತ್ರು ಪೂರಾ ದೂರ ಆತದೆ.
ಏ ದೂರ ಆಗತ್ ಬಾಳ.
ಬಾಳಂದ್ಬಾಳ ದೂರ ಆಯ್ತೆ.
ಟ್ರೈನರ್ ಇದ್ದ್ರೇನೂ ಅನ್ಸಲ್ಲ ಟ್ರೈನರ್ ಲ್ಲಲ್ಲ.
ಹ ಹ ಅಣ.
ಟ್ರೖನರ್ ಕಡಿಮೆ ಇದೆಲ್ಲ.
ಹಾ ಅಣ.
ಹಾ ನಿಮ್ಮತ್ರ ಇರ್ಬೇಕಲ್ಲ ಟ್ರೈನರ್ ನಿಮ್ಮೂರಾಗಲ್ಲಿ.
ಸ ನೀ ಟ್ರೈನ್ ನರ್ವೇಯಾನ ನೀ ಸಪರೇಟ್ ಇರುತ್ ಬಿ ಕೆ ಅಂತಿರ್ತಣ ಸಪ್ರೇಟ್.
ಹಾ
ಅದಕ್ಕೆ ಚಾರ್ಜ್ ಇರ್ತೋವಣ್ಣ ನಿನಗೆ ಸಪ್ ಪ್ರೇಟಾಗ್ ಬಂದ್ ಹೇಳ್ತನವ ಎಷ್ಟೊ ಚಾರ್ಜ್ ಇರ್ತದಮೌಂಟು.
ಎಷ್ಟಿರುತ್ತನ?
ಹಾ ಅಣ ಅದು ತಗೊಂಡ ಅಂದ್ರೆ ನೀನ್ಗ್ ಬಂದಾಗ ನಿನಗ ಸಪ್ರೇಟ್ ಆಗಿ ಹೇಳತನ್.
ಎಲ್ಲಾಟ ಹೇಳ್ಕೊಡ್ತಾರಾನ?
ತಗೋಣ ಅಷ್ಟು ಕೊಡ್ಬೇಕು.
ತಿಂಗಳಿಗೆ ಇಷ್ಟಂತ ಇರುತ್ತಾ?
ಹಾ ಣ.
ತಿಂಗ್ಳೆ ಇಷ್ಟು ಕೊಡೋಗಂತಿರ್ತಾನ ಪಿ ಟಿ.
ಹಾ ಣ ಪಿ ಟಿಗಿಷ್ಟ್ ಕೊಡ್ಬೇಕಂತ ಇರ್ತ ಜಿಮ್ ಫೀಸ್ ಕಡೆಕು ಅವನ್ಗ್ ಪಿ ಟಿನ್ ಫೀಸ್ ಕಡೆಕ್
ಹೌದಾ?
ಹ್ಮ್ ಇಲ್ಲ ನಿಮ್ ದೋಸ್ತ್ರು ಗೀಸ್ತ್ರು ಹಿಂಗ ಯಾರೆ ಅಣ್ಣಂದ್ರ ಹಂಗ್ ಪರಿಚಯ ಇರ್ತಾರಲ್ಲ ಅವ್ರು ಬೆಸ್ಟ್ ಅದೇಣ ಸುಮ್ ಯಾರ ಹಂಗ್ ಪರಿಚಯ ಇರ್ತಾರಲ್ಲಾ ಅವ್ರಗೂಡನೆ ಮಾಡ್ಬಬೇಕ್.
ಹೌದು ಈಗ ವರ್ಕೌಟ್ ಮಾಡಿ ರೋಡಿ ತ್ತಲ ಅವ್ರಿಗೆ ಒಂದು ಮೂರ್ನಾಕು ತಿಂಗಳು ಮಾಡಿರ್ತಾರಲ್ಲ
ಕಪ್ಪ
ಸುಮ್ಮ್ನೆ ಅದ್ರಾಗ ಮತ್ತ ಫೀಜಾರ್ ಓತದ ಜಿಮ್ ಫೀಸ್.
ಹ್ಮ
ಹ
ಹ ಣ ಸುಮ್ಮಂಗೆ ಇಲ್ಲಂಣಂದಿರ್ ಬೇರೆರ ಇದ್ದರು ಅವರು ಕೂಡನೆ ಮಾಡ್ಬಬೇಕಣ ಬೆಸ್ಟು.
ಹಾ ಲಾಭ ಇಲ್ಲಪಾ ಪರ್ಚಗಿದ್ದಪ್ಪ ಹಣ.
ಹ್ಮ್ ತಾಳಿಅಂಜಿ ಮಾಡ್ಸಿದೆಲ್ಲೊ
ತಾಳಗಚ್ಚಿದ್ದಲ್ಲ ಅಂಜನೆ ಮೂರ್ದಾವಲ್ಲ.
ಹಾ ಅಲ್ಲಿತ್ತೇನು ಏನಾರ ಕಾರ್ಡಿಯೋ ಬೈಸೈಕಲ್ ಗಿಸೈಕಲ್.
ಕಾರ್ಡಿಯೋ ಬೈಸೈಕಲ್ ಏನ ಇರ್ಲಿಲ್ಲ ಕೆಟ್ಟಿತ್ತ್ ತ್ತು ಅವ್ರ್ ಮಿಷೀನು.
ನಂಬಲ್ಲಿವೆ ಬರೆ ಒಂದ್ನಾಕ್ ಹ್ ಹ ಹ್ಮ.
ರನ್ನಿಂಗ್ ಮಿಷನ್ ಕೆಟ್ಟಿತ್ತು ಆದ್ರೆ ಒಂದ್ ಸ್ಟಾಲ್ ಮಾರ್ಟ್ ಚೆನ್ನಾಗಿತ್ತು ಅಲ್ಲಾ. ಎಲ್ಲಿಂದ ಒಂದು ಲೆಕ್ಕದ ನೋಡಿದ್ರ. ನೀವ್ ಹಚ್ಚಿದ್ರಲ್ಲ.
ಹೌದಣ್ಣ.
ಅಲ್ಲೇನೊ ಬೆ ಟ್ರದು
ಏ ಇಲ್ಲಣ್ಣ ಬರೇ ನಾಕ್ ಮಷೀನ್ ಇದ್ದವ್ಣ ಬರೆ ಅಷ್ಟೇ ಹಂಗ ಬೈಸಪ್ಸ್ ಅಹ್ ಬೈಸಾಪ್ ಸೇಟ್. ಟ್ರೈ ಸಪ್ಸ್ ಮಾಡದ. ಶೋಲ್ಡರ್ಸ್ ದು.
ಮತ್ತೆ ಎಲ್ ಲೆಗ್ನ ಇತ್ತಲ್ಲಾ.
ಆ ಲೆಗ್ಗ ಅದು ಒಂದೇ ಆದದ. ಕ್ಕಿಂದ ಒಂದೇ ಆದಾಣ ಹಾ ಒಂದೆ ಅದಾಣ ಲಗ್ಗಿನ್ದು ಹಾ ಅಣಾ ಎರಡ ಇರ್ತಾವ.
ಮತ್ತ ಇನ್ನು ಒಂದು ಇದು ರಾಡ್ ಹಿಂಗ ಹೆಗ್ಲ ಮೇಲೆ ಹಾಕೊಂಡ್ ಹೊಡ್ತಿವಿ ನೋಡ್ ಕುಂತ ಹೊಡ್ತಿವಲ್ಲಾ.
ಎ ಅದ ಅದು ಇದ್ದೇರ್ತಣ ಹಿಂಗ ಹೆಂಗ. ಕ್ಕಿದ್ರು ನೀ ಬೈಸೆಪಿನ್ ತ್ತೊ ಮಾಡ್ತಲ್ಲಾ ಅದೇತ್ತು ಅದೇ ತೊಗೊಂಡಿ ಲಗ್ಗಿನ್ ಹಿಂಗ ಮ್ಯಾಗ ಎತ್ವಿ ಮಾಡ್ಬೋಕ. ಹ ಅದ ಇದ್ಯರ್ ತವಣ ಎಲ್ಲದ. ಜಿಂದಾವಿ.
ಆದ್ರೆ ಚೆಸ್ಟಿಂದ ಛಲೋ ಆಗತ್ತ ಎಲ್ಲಿ. ಚೆಸ್ಟ ಹೊಡಿತ್ವಿ ಅಲ್ ಅಪ್ಪ್ಯಾ ಬೆಂಚು.
ಬಸ್.
ಚಷ್ಟಪ್ರೇ ಝಾದಾ ಭಾರಿ ಆತ್ತೊ.
ಆದ್ರೂ ಇದಾಗಲ್ಲಣ ಅದ ಜಿಮ್ ಜಿಮ್ ಇದಾಗಲ್ಲಣ್ಣ ಸಣ್ಣದು ಹಾ ಹೌದೌದು.
ಛೊಲೋ ಅನಿಸನ್ ನನಗ.
ಅಲ್ಲಿ ಇರ್ಲಿಲ್ಲ ಏನ ತಳಗ ಹೌದ
ಅಂದ್ರೆ ಕಡಕ ಇತ್ ಸಪ್ರೇಟ್ ಇತ್ತ ಅದ.
ಇದು ಬಿಗೆನೆರ್ಸಿಗೆ ಬಿಗಿನರ್ಸಿಗೆವ. ಹೊಸ್ತಾಗಿ ಬಂದಿರ್ತಾರಣ ಅವ್ರಿಗ ಬೆಸ್ಟ್ ಅಣ ಅದು.
ಹ್ಮ್ ಆದ್ರೆ ಯಾವ್. ಯಾರ್ ಜಾಸ್ತಿ ಬರಲ್ಲಲ್ಲ.
ಹೌದ ಹೌದು.
ಏನಾಗ್ಯಾ. ಬಾತ್ ಕರ.
ಮತ್ತಣೈ ಮತ್ತ್ ಹಚ್ಚತ್ಣ ಜಿಮ್ ಎಲ್ಲೇರೆ.
ಹಾ ಹಸ್ನ್ವಿ ಹೊಳ್ಳೆ ಹಚ್ಚಿದ್ರ ಅಲ್ಲೇ ಹಸ್ನಿ ನೀವ್ ಹಚ್ಚಿದ್ರ ಅಲ್ಲಾ.
ಹಾ ಅಣ ಬಸ್ ಸ್ಟ್ಯಾಂಡ.
ಬಿಡಾಮ್.
ಏ ಬ್ಯಾಡಣ್ಣ್ ಈಗ್ ಸರಿ ಆಗ್ಲಣ್ಣ ಈಗ್. ಹಾಣ್ಣ.
ಅದ್ಕ್ಕೆ ಬರ್ತಿ ಏನ್ ಅಂತ ಒಂದ್ ಟೈಮ್.
ನೋಡಮ್ ಇರು ನೋಡ್ತನ್ ತೋಗೋ ನಾನು ಇಲ್ಲಿ ನಮ್ಮ್ ಹುಡುಗರು ಯಾವ್ವಣ್ಣ ಇಬ್ಬರು ಬರ್ತಾವ ನೋಡನ್ ಹಾ ಹಾ.
ಬೆಳಗ್ಗೆ ಹೆಂಗ್ರ ನಡತೈತಲ್ಲಾ. ಕ್ಕಾ.
ನೋಡಾಮ್ ತೊಗೊಣ್ಣ ಹೋಗಮ್ಮ್ ಅಂತ್ ಅದೇಣ್ಣ ಎಕ್ಸಾಮ್ ಮುಗಿಲಿ.
ಹ್ಮ
ಎಕ್ಸಾಮ್ ಮುಗುದ್ ಹೋಗಮ್ ಅಂ. ತಿಲ್ಲಿ.
ಟೈಪ್ ಲೈನ್ ಹೆಂಗಿತ್ ಅಣ್ಣ ನಿಂದು.
ಹ
ಡೈಟ್ ಗಿಟ ಹೆಂಗ್ ಮಾಡ್ತಿದ್ದಣ್ಣ ದಿಸ.
ಏ ನಾನ್ ಅಷ್ಟೊಂದು ಮಾಡಿಲ್ಲಪ್ಪಾ ಡಯೇಟ್ ಸಳ್ ಯಾಕೇಳಿ.
ಹ ಇ ತಿಂತಿದ್ದಲ್ಲ ಅಣ್ಣ
ಹಾ ಹೆಂಗದ ತತ್ತ. ಹೆಗ್ಗ ಅಷ್ಟೇ ಮಾಡ್ತಿದ್ದೆ.
ಹಾ
ಆದ್ರೆ ಅಷ್ಟೊಂದು ಕಟ್ಟನಿಟ್ಟಾಗಿ ಮಾಡಿಲ್ಲ. ಹಲೋ
ಏನಿಲ್ಲಾಂದ್ರೆ ಒಂದ್ ಒಂದ ಏನಿಲ್ಲಾಂದ್ರೆ ಮೂರ್ ಸಲ ಹತ್ತತ್. ತತ್ತಿ ತಿಂತಿನ್ ಅಣ್ಣ ಅಲ್ಲಣ್ಣ ಮೂರ್ ಸಲ ಹತ್ ಹತ್ ತತ್ತಿ ತಿಂದಿನ್ ಅಣ್ಣ. ಮೂರ್ ಸಲ ಹತ್ ಹತ್ ತ್ತತಿ ತಿಂದಿನಿ. ಬಲೈತ್ ಅಣ್ಣ ಎಲ್ಲಾ ಪೀನಟ್ ಬಟರ್ ತರ್ಸಿದೆ ದಿಸತ್ ತತ್ತಿ ವಾರದ ಮೂರ್ನಾಕ್ ಸಲ ಚಿಕನ್. ಬಾಡಿ ಫುಲ್ ತಗಡ ಐತ್. ಈಗೆಲ್ಲ. ಹೂ ಈಗ ಜಿಮ್ ಮಾಡ ಬಿಡ್ತೀವಲ್ಲಣ್ಣ ಮಸಲ್ಸ್ ಇದ. ತ್ತವ್ ಅಂತೆ.
ಹೌದು ಡೌನ್ ಆಗ್ಬಿಡ್ ವಿಕಆತಾವ.
ಬೇಕಾತಂತುಮುಲೇ ಇಲ್ಲ ಶೈಲಿನ ಏನ. ತ್ತವ ಬೇರೆದ ಏನಲೆಚ್. ಎಕ್ಸ್ ಸೈಝು ವರ್ಕೌಟ್ ಮಾಡಿದಂದ್ರೆ ನಡೀತೈತ್ತಂತೆ. ನಾ ಬಿಟ್ಟೆನ್ನಲ್ಲ ಪೂರಾ ಅವ್ನ ಮಸಲ್ಸ ಎಲ್ಲಾ ಹೊಯ್ಕೋತ್. ತ್ತುವೆ ನನವು.
ಹ್ಮ್. ಅದ ಜಿಮ್ ಮಾಡಿದ್ರೆ ಸ್ವಲ್ಪ ಫಿಟ್ ಅನ್ಸುತ್ತಾ.
ಒಂಮ್ಮಿ ಒಂಮ್ಮಿಲೆ ಬಿಟ್ರೆ ಬಾಳ ಇದ್ ಆತ ಅಂತೋನ ಮಸಲ್ಸಿನೆ.
ಇನ್ನಾ.
ಆಯ್ತ ಆಯ್ತು.